ಹಲೋ ನಮಸ್ತೆ ಸರ್ ನಮಸ್ತೆ. ನಮಸ್ತೆ ಶುಭ ಮಧ್ಯಾಹ್ನ ಶುಭ ಮಧ್ಯಾಹ್ನ.
ತಿಂಡಿ ಆಗಿದೆಯಾ ಶುಭ್ ಮಧ್ಯಾಹ್ನ
ನ ಈಗ ಊ ಊಟದ ಸಮಯದಲ್ಲಿ ನೀವು ನೀವು ಊಟದ ಸಮಯದಲ್ಲಿ ತಿಂಡಿ ಕೇತಿದ್ದೀರಾ.
ನಮ್ಮ್ ಕಡೆಗೆ ನಾವು ತಿಂಡಿ ಅಂತೀವಿ ಊಟಕ್ಕೆ.
ಹ್ಮ್ ಹೌದಾ ಹೌದಾ ನೀವು ಚೆನ್ನಾಗಿದ್ದೀರಾ ನಿಮ್ಮ್ ಊರಲ್ಲಿ.
ನಾವ್ ಚೆನ್ನಾಗಿದ್ದೇವಿ ನೀವು ಚೆನ್ನಾಗಿದ್ದೀರಾ ನಿಮ್ಮ ಪರಿವಾರದವ್ರು ಎಲ್ಲಾ ಚೆನ್ನಾಗಿದ್ದಾರಾ.
ನಮ್ಮ ಪರಿಹಾರದವರು ಚೆನ್ನಾಗಿದ್ದಾರೆ ನಾವು ರಾಜಸ್ಥಾನದ ಪರಿಹಾರದವರು.
ಹೌದಾ ನೀವು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡನಾಡ್ತಿದ್ದೀರ.
ನಾವು ಇಲ್ಲಿ ರಾಜಸ್ಥಾನದಿಂದ ಬಂದ್ ಇಲ್ಲಿ ಹ ಹಳ್ಳಿ ಒಳಿಗೆ ಅಂಗಡಿ ಹಾಕಿದ್ದೇವೆ ಒಂದು.
ಯಾವ್ ನಾನು ರಾಜಸ್ಥಾನದವರನ್ನು ನಂಬುವುದಿಲ್ಲ ನೀವು ಹಳ್ಳಿಯಲ್ಲಿ ಯಾಂಗ್ ಅಂಗಡಿ ಹಾಕಿದ್ದೀರಾ ಅಂದ್ರೆ ನಮ್ಮ ಊರಲ್ಲಿ ಅಷ್ಟು ಜನರು
ಮೋಸ ಹೋಗಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ.
ಹೌದು ಹಾಗೆ ಹಾಗೆ ಅಂಕೊಂಡ್ರೆ ನೀವು ಮೋಸ ಮಾಡಲೂ ಬಂದಿದ್ದೀರಾ. ನಮ್ಮ ಹಳ್ಳಿ ಜನರಿಗೆ ನೀವು ಮೋಸ ಮಾಡಲು ಬಂದ್ ಬಂದಿರುವಿರ.
ನಮಗೆ ಮತ್ತೊಬ್ಬರಿಗೆ ಅನ್ಯಾಯ ಮಾಡುವುದು ಗೊತ್ತಿಲ್ಲ ಮತ್ತೊಬ್ಬರಿಗೆ ಸುಖ ಒಳ್ಳೆಯದು ಬಳಸುದು ಬ ಬಯಸುವುದು ಗೊತ್ತು ನಮಗೆ
ಮತ್ತೆ ಒಳ್ಳೇದು ಮಾಡುವುದು ಗೊತ್ತಿಲ್ಲ ಆದರೆ ಕೆಟ್ಟದು ಮಾಡುವುದು ಗೊತ್ತು ನಿಮಗೆ.
ಕೆಟ್ಟದು ಮಾಡುವುದು ನಮ್ ನಮಗೆ ಗೊತ್ತಿಲ್ಲ ಒಳ್ಳೆಯದು ಮಾಡುವುದು ಗೊತ್ತು ನಮಗೆ.
ಒಳ್ಳೇದು ಮಾಡೋದು ಗೊತ್ತಿಲ್ಲ ಕೆಟ್ಟದು ಮಾಡೋದು ಗೊತ್ತಿಲ್ಲ ಹಾಗಂದ್ರೆ ನೀವು ರಾಜಸ್ಥಾನದವರ.
ನಿಮಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ಒಂದು ಸಲಿ ನಮ್ಮ ಅಂಗಡಿಗೆ ಬಂದು ಹೋಗಿ ಗೊತ್ತಾಗುತ್ತೇನೆ. ನಮ್ಮ ಒಳ್ಳೆತನ ನಡತೆ ಗುಣ ಹೇಗಿದೆ ಅಂತ.
ನಿಮ್ಮ ಅಂಗಡಿ ಹೆಸರು ಹೇಳ್ತೀರಾ.
ನಮ್ಮ ಅಂಗಡಿ ಹೆಸರು ಅಂಗಡಿ ಅಂತ ಬರ್ದಿದ್ದೇವೆ ನಾವು.
ಬರಿ ಅಷ್ಟೇನಾ ಮುಂದೇನಾದ್ರು ಇದೇನ ಡಾಟ್ ಕಾಮ್.
ಇಲ್ಲ ರಾಜಸ್ಥಾನ್. ಮತ್ತೆ ಊಟ ಆಗಿದೆಯಾ.
ನಿಮ್ಮ ಅಂಗಡಿಗಳಲ್ಲಿ ಏನಾದ್ರು ಸಿಗುತ್ತಾ ಏನೇನು.
ಹ್ಮ್ -ನಾನಾ ತರಗಳು ಸಿಗುತ್ತವೆ.
ಇವು ಜಾಮುನು ಮೈಸೂರು ಪಾಕಾ
ಹ
ಜಾಮೂನು ಸಿಗುತ್ತೆ ಐದ ರೂಪಾಯಕ್ ಒಂದ್ ಜಾಮೂನು ಸಿಗುತ್ತೆ ಐದ್ ರೂಪಾಯಕ್ ಒಂದ ಮೈಸೂರ ಪಾಕ ಸಿಗುತ್ತೆ
ನಿಮ್ಮ ರಾಜಸ್ಥಾನದಲ್ಲಿ ನಿಮ್ಮ ರಾಜಸ್ಥಾನದಲ್ಲಿ ಏನ್ ಫೇಮಸ್ ಇದೆ
ನಮ್ಮ ರಾಜಸ್ಥಾನದಲ್ಲಿ ಒಂಟೆ ಫೇಮಸ್ಸು ಒಂಟೆ ಮೇಲೆ ಕುಳಿತುಕೊಂಡು ಹೋದ್ರೆ ಸ್ವರ್ಗದಲ್ಲಿ ಕುಳಿತು ಹೋದಂತೆ ಆಗುತ್ತದೆ ಹ್ಮ ಹ್ಮ
ನೀವು ಕೂತಿದ್ದೀರಾ ಒಂದ್ ಆದಾರರು ಒಂದ್ಸಲ ಆದರು
ನಮ್ಮದೇ ಒಂಟೆ ಇದೆ ನಾವ ಹೇಗೆ ಕುಳಿತುಕೊಳ್ಳೋಣ ನಾವು ಮತ್ತೊಬ್ಬರನ್ನು ಕುಳಿತುಕೊಂಡು ಬಾಡಿಗೆ ಹೊಡೆಯ ಹೋಂ ದಿನಾಲು ಒಂಟೆೆಯನ್ನು
ನೀವು ನೀವು ನಿಮ್ಮ ನೀವು ಎಸು ಒಂಟೆಗಳನ್ನು ಸಾಕಿದ್ದೀರಾ
ನಾವು ಒಂದು ಹದಿನೈದು ಒಂಟೆಗಳನ್ನು ಸಾಕಿದ್ದೇವೆ
ಅದರಿಂದ ಲಾಭ ಏನಿದೆ
ಲಾಭ ಇದೆ ಅಲ್ವಾ ಈಗ ಒಬ್ಬ ರಾಜಸ್ಥಾನಕ್ಕೆ ಪ್ರವಾಸಕ್ಕೆ ಬರುತ್ತಾರೆ ಮರುಭೂಮಿಯ ನ್ನು ನೋಡೋದಕ್ಕೆ
ಹಾಗಾದ್ರೆ ನೀವು ಮನುಷ್ಯರನ್ನ ಮರಳ ಮಾಡ್ತೀರಾ
ಮನುಷ್ಯರನನ್ನು ಮರಳು ಮಾಡ್ಬೇಕಾದ್ರೆ ನಾವು ಯಾವಾಗಲೂ ಮರಳು ಮಾಡ್ಬೇಕಾಗುತ್ತದೆ ಈವಾಗ್ಲೇ ಹೂ ನಾವು ಮತ್ತೊಬ್ರಿಗೆ ಕೆಟ್ಟದನ್ನು ಬಯಸುವುದಿಲ್ಲ ಸದಾ ಒಳ್ಳೇದು ಬಯಸುತ್ತೇವೆ
ನಿಮ್ಗೆ ಯಾವಗೆ ಕೆಟ್ಟದ್ದ ಬಯಸಿಲ್ವಾ
ನಮಗೆ ಕೆಟ್ಟದನ್ನು ಬಯುತ್ತಾರೆ ಎಂದು ನಾವು ಅವರಿಗೆ ಕೆಟ್ಟದನ್ನು ಬಯಸುದರೆ ಅಲ್ಲಿ ಮನುಷ್ಯತ್ವ ಹೇಗಿರುತ್ತದೆ ಮನುಷ್ಯತ್ವನೇ ಇರುವುದಿಲ್ಲ ಅಲ್ಲಿ
ಹೌದು ಹೌದು ಅದೇ ನೀವು ಕ್ರಿಕೆಟ್ ನೋಡತ್ತಿರಾ ನೀವು ಕ್ರಿಕೆಟ್ ನೋಡಿದೀರಾ
ನಮಗೆ ಕ್ರಿಕೆಟ್ ಅಂದ್ರ ಪಂಚ ಪ್ರಾಣ
ಅದೇ ನಿಮ್ಗೆ ನೀವು ರಾಜಸ್ಥಾನ ಸಪೋರ್ಟ್ ಮಾಡ್ತಾರಾ ಇಲ್ಲ ಯಾವ ಬೇರೆ ಟೀಮ ಗೆ ಸಪೋರ್ಟ್ ಮಾಡ್ತೀರೋ
ನಮದು ಆರ್ ಸಿ ಬಿ
ಸ್ಟೇಟ್ ರಾಜಸ್ಥಾನ್ ಆದ್ರರು ಆರ್ ಸಿಬಿನಾ
ನಮ್ದು ಈಗ ರಾಜ ರಾಜಸ್ಥಾನದ ಒಂದು ತಂಡ್ವ
ಹೌದ ಹೌದು
ಬದಲ್ವೇ ಐ ಪಿ ಎಲ್ ವ ರಾಜಸ್ಥನ್ ರಾಯಲ್ಸ್ ಅಂತ ಒಂದು
ಅದೇ ನಾನು ಕೇಳ್ತಾ ಇರೋದು ಅದೇ ಅದೇ ನೀವು ರಾಜಸ್ಥಾನಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಬೆಂಗಳೂರಿಗೆ ಕ್ಕೆ ಸಪೋರ್ಟ್ ಮಾಡ್ತಿದ್ದೀರ ಅಂತ ನನ್ನ ಅಭಿಪ್ರಾಯ
ಬೆಂಗಳೂರಿಗೆ ಸಪೋರ್ಟ್ ಮಾಡುವುದು ನಮ್ಮ ಇಷ್ಟ ನಮ್ಮ ಇಷ್ಟ ನೀವು ನಮ್ಮ ಇಷ್ಟದ ಪ್ರಕಾರ ನಡೆದುಕೊಂಡು ಹೋಗಬೇಕು
ಈಗ ನಮ್ಮ ಇಷ್ಟದ ಪ್ರಕಾರ ನಾವು ಮಾಡ್ಬೇಕಾಗುತ್ತದೆ
ಹೌ ಹೌದು ನಿವ ಹೇಳತ್ತ ಇರೋದು ಸರಿಯಾಗಿ ಇದೆ ಹಾಗಂದ ಮೇಲೆ ನಿಮ್ಗೆ ಕನ್ನಡ ಕನ್ನಡ ಇಷ್ಟ ಪಡ್ತಿರೋ ಇಲ್ಲ ರಾಜಸ್ಥಾನ ಇಷ್ಟ ಪಡ್ತಿರೋ
ನಮಗೆ ಕನ್ನಡ ಎಂದರೆ ಪಂಚಪ್ರಾಣ ಕನ್ನಡ ಇಷ್ಟ ಕನ್ನಡ ಮಾತನಾಡುದು ನನ್ನ ಅಭಿಪ್ರಾಯ ನನ್ನ ಮತ್ತೆ ನಾನು ಯ್ದಾರೂ ನೀವು ಹೇಳಿ ನೋಡೋಣ
ನೀವು ರಾಜಸ್ಥಾನದಿಂದ ಬಂದು ಎಷ್ಟು ವರ್ಷ ಆದಲ್ಲಿ
ನಾವು ರಾಜಸ್ಥಾನದಿಂದ ಬಂದು ಈಗ ಇಪ್ಪತ್ತೈದು ವರ್ಷ ಆಯ್ತು
ಇಪ್ಪತ್ತದು ವರ್ಷ ಸುಮಾರು ವರ್ಷಗಳಿಂದ ಬಂದಿದ್ದೀರಾ ನೀವು ಇಲ್ಲಿ ನಿಮ್ಮ ಅಜ್ಜ ನಿಮ್ಮ ಅಜ್ಜ ಮುತ್ತಜ್ಜ ಎಲ್ಲಾರು ಅಳಿದ್ದಾರಾ
ನಮ್ಮ ಪರಿಹಾರದವರು ರಾಜಸ್ಥಾನದಲ್ಲಿದ್ದಾರೆ ನಮ್ಮ ವಾಯಪ ಅವರು ಬಂದಿದ್ದಾರೆ ನಮ್ಮ ಅಜದವರು ಪರಿವಾರದಲ್ಲಿ ನಮ್ಮವ ರಾಜಸ್ಥಾನಲ್ಲ ಇದ್ದಾರೆ ಹೇಗೆ ಕರೆೊಂಡ ಬರುತ್ತೇವೆ ನಮಗೆ ಹಾ
ನಿಮ್ಮ ವೈಫ್ ಅವ್ರಿಗೆ ಏಜ್ ಎಷ್ಟಿದೆದೆ ಇವಾಗ
ನಮ್ಮ ವೈಫ ಅವಿಗೆ ಏಜ್ ಒಂದು ಇಪ್ಪತ್ತ್ ಮೂರು ಇಪ್ಪತ್ತರಡು ಕುಳಿದಿದೆ
ಅವರ ಹೆಸರೇನಿದೆ
ಅವರ ಹೆಸರು ಎಮ್ಮುದಿಲ್ಲ
ನೀವು ಹಿಂದ ಅಲ್ವಾ
ನಾವು ಹಿಂದೂನೇಕನೆೇ ನಾನು ಮ ಮ್ಯಾರೇಜ್ ಮಾಡ್ಕೊಂಡಿದ್ದೇನೆ
ನಿಮ್ದ ಲೋವ್ ಮೆರೆಸಾ
ನಂದು ಲವ್ ಮ್ಯಾರೇಜ್
ಹ್ಮ್ ಹ್ಮ್ ಮಕ್ಳ ಎಷ್ಟು ಜನ ಇದದಾವ್ರೆ ನಿಮಗೆ
ನಮಗೆ ಒಂದು ಏಳು ಜನ ಇದ್ದರ ಬು ಮಕ್ಕಳು
ಒಂದ್ ಇಬ್ಬರ ಮಕ್ಳ ಹೆಸರ್ ಹೇಳಿ
ಇಬ್ಬರು ಮಕ್ಕಳ ಹೆಸರು ಒಬ್ಬನ ಹೆಸರು ಆಯುಷ್ಯ ನಮಣ ಸ್ವರ ಕಮ್ಮಿ ಇದೆ
ಸಮೇಳ
ಹಾ
ನೀವು ಇನ್ನಾ ಎಲ್ಲಿ ನಿಮ್ಮ ಧರ್ಮದಲ್ಲಿ ನೀವು ಮೆಕ್ಕಕ್ಕೆ ಹೋಗಿದ್ದೀರಾ ಒಂದು. ಒಂದ್ಸಲ ಆದರು
ಮೆಕ್ಕಕ್ಕೆ ಹೋಗುವುದು ನಾನು ಇನ್ನು. ಅಭಿಪ್ರಾಯ ತಗೊಂಡು ಕೊಂಡಿದ್ದಿಲ್ಲ ಈಗ ಸದ್ಯ ಅ ಅದರೊಂದು ಹೋಗಬೇಕು ನಾನು. ಪ್ರವಾಸ ಮಾಡಬೇಕು ನನ್ನ ಹೆಂಡತಿಯನ್ನುಕ ಕರೆದುಕೊಂಡು ಹೋಗಬೇಕು.
ನಿಮ್ಮ ಹೆಂಡತಿಯವರು ಇವಾಗ್ಲಿ ನಿಮ್ಮನ್ನು ಮದುವೆ ಆಗಿದ್ದಾರೆ ಹೌದಲ್ವಾ.
ಹೌದು
ಅದು ಅವ್ರು ಈಗ್ಲಾದ್ರರು ಬುರ್ಕಾವವನ್ನು ಹಾಕ್ತಾರ ಇಲ್ಲ ತೆಗತಾರ.
ಹಾ
ನಿಮ್ಮ ಹೆಂಡತಿಯವರು ಬುರ್ಕಾವವನ್ನು ಅಂದರೆ ಬುರ್ಕವನ್ನು ಹಾಕಿಕೊಳ್ಳ. ತರಾ ಇಲ್ಲವೇ ತೆಗೆದು ಕೊಡ್ತಾರಾ.
ತೆಗೆದುಕೊಳ್ಳುತ್ತಾರೆ ನಾನು ತೆಗೆಯ ಅಂತಾ ಹೇಳುತ್ತೇನೆ.
ಏಕೆ ಏತೆಗೆ ತೆಗೆದು ಅಂತಾ ಹೇಳ್ತೀರಾ. ಅವಳ ಧರ್ಮ ಅವ್ರಷ್ಟ ಹೌದಲ್ವಾ. ಇಲ್ಲ ಪ್ರಪಂಚ ನೋಡ್ತಾ ಅಲ್ವಾ ಹಾಕೊಂಡು ಪ್ರಪಂಚವರು ಹಾ ನೋಡ್ ನೋಡ್ದ ಇಲ್ವಾ
ಈಗ ಆ ಗಾಳಿಗೆ ಮುಕ್ ಗ ಹ ತೊಂದರೆಗ ಬರುದು ಅದನ್ನ ಕಕೊಂಡು ಅದಲ್ಲವೇ
ಅವರು ಹೊತ್ತು
ಈಗ ಅಂದರೆ ಈಗ ನೀವು ಒ ಅದು ದಸ್ತೆ ಕಡೆ ಒಂದ್ ನೋಡಿ ದಸ್ತಿ ಕಟಕೋಳಾರ್ದ ತಿರಗಾಡಿ ನೋಡಿ ನಿಮಗೆ ಹೇಗೆ ಬದಲಾವಣೆ ಅನ್ಸುತ್ತೆ ನೋಡೋಣ
ಅವ್ರರಿಗೆ ಅದು ರೂಢ ಆಗಿಬಿಟ್ಟಿದೆ ಹೌದಲ್ವಾ ಅವರು ಒಂದು ಧರ್ಮ ಇದೇವರು ಸ್ವೀಕಾರ ಮಾಡ್ತಾರ ಬಿಡು ಈ
ನಾವುದನ್ನು ರೂಢ ತಪ್ಪಿಸ್ತೇವೆ ನಮ್ಮ ಮನೆಯಲ್ಲಿ ಸಂಪ್ರದಾಯ ಹೇಗಿದೆ ನಾವು ಹಾಗೆ ಅದನ್ನು ಮಾಡಿಕೊಂಡು ಹೋಗುತ್ತೇವೆ ಹೌದಲವೇ ಅಮಲು ಮ್ಯಾರೇಜ್ ಹದ್ನೈದ್ ವರ್ಷದ ಹಿಂದೆ ಮಾಡಿದ್ದೇವಿ ಹದಿನೈದ
ನಮ್ದು ಮದುವೆ ಆಗಿ ಎಷ್ಟ ವರ್ಷ ಆಯ್ತು ಇವಾಗ.
ಮದುವೆ ಆಗಿ ಒಂದು ಐದರಿಂದ ಆರ ವರ್ಷ ಆಯ್ತು
ನೀವು ಆರ್ಮಿದ ಪ್ರೊಫೆಸರ್ ಇದ್ದೀರಾ.
ನಾವು ಆರ್ಮಿ ಪ್ರೊಫೆಸರ್ ಇಲ್ಲ ನಾವು ರಾಜಸ್ಥಾನದ ಒಂದು ಮೂಲತವ ಇಲ್ಲಿ ಹಳ್ಳಿಗೆ ಒಂದು ಒಂದು ಕಿರಾಣಿ ಅಂಗಡಿಯನ್ನು ಹಾಕ ಹಾಕಿದ್ದೇವೆ
ನೀವ ಆರ್ಮಿಗೆ ಹೋಗಲು ಇಷ್ಟ ಪಡುತೀರಾ
ನಾನು ನಿಮಗೆ ಮೊದಲೇ ಹೇಳಿದ್ದೇನೆ ಅಲ್ವಾ ನಾನು ಇಲ್ಲಿ ಸವನಹಳ್ಳಿಯಲ್ಲಿ ಒಂದು ಅಂಗಡಿ ಹಾಕಿ ಕಿನಿ ಅಂತ ನೀವು ಕೇಳಿಸಿಕೊಂಡಿದ್ದಿಲ್ಲಾ
ಹೌದು ಹೇಳ್ದೇರಿ ಬಿಡ ಅದೇ ನಿಮ್ಗೆ ಆರ್ಮಿ
ಮತ್ತೆ ಹಂಗೆ ಸಾಕರ ದೇಶ ಪ್ರೇಮಿರೀ ನನ್ನ ಮಗ ನಾನು ನಾನು ದೇಶಕ್ಕೆ ಕಳಸುತ್ತೇನೆ ಮೂರು ಮಂದಿನ
ಹ್ಮ ತ್ರೀ ಇಡಿಯಟ್ಸ್
ಹೌದು ತ್ರೀ ಈಡಿಯಟ್ಸ್ ನಾನು ಕಳ್ಸುತ್ತೇನೆ ಮುಂದಿನ ವಾರ ಹ್ಮ ಮುಂದಿನ ವಾರದಿಂದ ನಾನು ಟ್ಯೂಷನಕ ಹಚ್ಚಿ ಬರುತೇನೆ ಹೊ
ನೀವು ಟ್ಯೂಷನ್ ಗೆ ಹಚ್ಚತ್ತಿರಾ ನಿಮ್ಮ ಊರಲ್ಲಿ ತುಂಬಾ ಅತ್ಯುನ್ನತವಾಗಿ ಹೇಳಿ ಕೊಡ್ತಾರಾ ಹಾ ಹೇಳಿ
ಟ್ಯೂಷನ್ ಬಗ್ಗೆ ಅಂದ್ರೆ ನಾನು ಒಂದು ಸೆ ನಾನು ಹೇಳಿ ಕೊಡುತ್ತೆನೆಲ್ವಾ ಎಲ್ಲಾದರ ಬಗ್ಗೆ ಹೇಳ ಸಾಲ್ವ್ ಮಾಡ್ತೀನಿ ಏ ಏನ ಸಮಸ್ಯೆಂದ್ರ ನಾನ ಸಾಲ್ವ ಮಾಡ್ತನಿ ತಿನಿ ಅವ್ರಿಗಳಿಗೆ
ಒಂದು ತಿಂಗಳಿಗೆ ಎಷ್ಟು ದುಡ್ಡು ಇಂತಿಷ್ಟ ಇಂತಿಷ್ಟ ಪಿ ಅಂತ ಇರುತ್ತದೆ ಒಂದು ತಿಂಗಳಿಗೆ ಎಷ್ಟು
ಹೌದು ಒಬ್ಬರಿಗೆ ಒಬ್ಬರಿಗೆ ಹದಿನೈದು ಸಾವಿರದ ಒಬ್ಬರಿಗೆ ಐದ್ ಸಾವಿರ ತಗೋತೀನಿ ಅಂದ್ರ ತಿಂಗಳಿಗೆ ಐದರಿಂದ ಏಳ ಸಾವಿರ ತೊಗತೀನಿ
ಒಬ್ಬರಿಗೆ ಐದ್ ಸಾವಿರ ನಾವು ಅಮೌಂಟ್ ಕೊಡ್ಬೇಕೇನ ನೀವು ನಮಗೆ ಕೊಡ್ತೀರಾ ನೀವೇ ನಮಗೆ ಕೊಟ್ಟು ಕಲ್ಸುತ್ತೀರಾ ಈಗ ಗೋರ್ಮೆಂಟ್ ಫ್ರೀ ಕೊಡ ಕೊಡಲ್ಲ ನಿಮಗೆ ನಿಮಗೆ ಗೋರ್ಮೆಂಟ್ ಕೊಡಲ್ಲವಾ ಪ್ರೀ ಪ್ರೈವೇಟ್ ಇದೆಯಾ ನಾಮು ಗೋರ್ಮೆಂಟ್ ಅಲ್ಲಿ ಹಚ್ಚ ನಾನು ಗೋರ್ಮೆಂಟ್ ಅಲ್ಲಿ ಹಚ್ಚುತ್ತೇನೆ ಬಿಡಿ ನಿಮ್ಮ ಪ್ರೈವೇಟ್ ನಲ್ಲಿ ನನ್ನ ತಲಿ ದುಡ್ಡು ಇಲ್ಲ ಅಷ್ಟು
ಇಲ್ಲ ಮಾರಾಯರೇ ಹಚ್ಚಿ ಮಾರಾಯರೇ ಮಕ್ಕಳು ಶಾಣೆ ಆಗ್ತಾರೆ ಮಾರಾಯರೇ ನಿಮ್ಮ ಮಕ್ಕ
ಮಕ್ಕಳು ಶಾಣೆ ಆಗಬೇಕು ಹೊರತು ನಮಗೇ ನಮ್ಮಂದಲ್ಲಿ ದುಡ್ಡುದೆ ಲ್ವಾ ದುಡ್ಡು ಇದಿದ್ರೆ ನಾ ಎಲ್ಲತ್ತರಲ್ಲಿ ದುಡ್ಡು
ಗದ್ದೆ ನಿಮ್ಮ ಗದ್ದೆ ಮಾರಿಕೊಳ್ಳಿ ಮಾರಯರೇ
ನಮ್ಮ ಗದ್ದೆ ಇದ್ದರೆ ಮಾರಿಕೊಳ್ಳೋದು ಉಂಟಾ ಗದ್ದೆ ಈಗ ಗದ್ದನ ಎಲ್ಲಾನೇ ಹೇಗೆ ಮಾರು ಮಾರುವುದು ಮರ ಅ ನೀವು ಹೇಳ್ತಾ ಇರುೋದು ತಪ್ಪು
ನಿಮ್ಮ್ ಅಂಗಡಿ ನಿಮ್ಮ್ ಅಂಗಡಿ ಇದೆಯಲ್ವಾ ಅಂಗಡಿಯನ್ನು ಮಾಡ ಕುಡಿ
ಅಂಗಡಿ ನಮ್ಮ ಜೀವನ ಸಾಗುತ್ತಿದೆ ಆದದ್ರ ಅದರಣಿಗೆ ಮಾರ್ಬೇಕಾಗುತ್ತದೆ
ಉಪಯುಕ್ತವಾಗಲಿ ನೀವು ಇ ತಿಳಿಸಿಕಡಕ್ಕಾಗಿ ನಮಗೆ ಧನ್ಯವಾದಗಳು ಮಾಡವೆ
ಟಿಕೆ ಟಿಕೆ ಓಕೆ ಓಕೆ ಓಕೆ